ಹಲೋ ಅಪ್ಪು ಏನಿಲ್ಲಪ್ಪ ಆರಾಮ್ ಇಲ್ಲ
ಆರಮ್ ನೀವು ಆರಾಮಾ
ಹ್ಮ್ ಹ್ಮ್ ಏನಡ್ಸಚಾ
ಏನಲ್ಲಪ್ಪ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಈಗ.
ಟ್ರಿಪ್ ಒನ್ ಒ ವಾರ ಆಯ್ತು ಮನೆ ಬಿ
ಹ್ಮ್ ಹ್ಮ್ ಯಾವ ಯಾವ ಯಾವ ಇದು ಹೋಗಿರಿ ನೀವ್.
ಈಗ ಮುಂಬೈಲ್ ಇದ್ದೀವಿ.
ಮುಂಬೈಲ್ಲಿ ಹಾ ಹಾ
ಹ್ಮ್ ಮೊದ್ಲು ನಮ್ಮವ್ ಓಹ ನಮ್ದ ಊರು ಬಾಗಲಕೋಟ ಅಲ್ಲ ಗೊತ್ತಲ್ಲ ನಿಂಗ.
ತ್ತು ಗೋತ್ತು.
ಬಾಗಲಕೋಟೆಂತ್ರ ಜಾಗ ಬಿಟ್ಟಿದ್ವಿ ನಾನು ನಾಕ್ ನಾಕ್ ಜನ ಫ್ರೆಂಡ್ಸ್ ಬಾಗುಲ್ಕೋಟೆ ಎಂತರ ಜಾಗ ಬಿ ಟು ಡೈರೆಕ್ಟ್ ಬಳಂಗೋಳಕ್ ಬಂದ್ವಿ.
ಹ್ಮ ಹಾ
ಬೆಳಗಾವದಲ್ಲಿ ವಿಧ ವಿಕಾಸ ಸೌಧ ಅದಲ್ಲ.
ಹಾ ವಿಧಾನಸೌಭಾ
ವಿಕಾ ಕಾಸ ಸೌದು ಅದನ್ನೊಂದು ನೋಡಿದೀವಿ. ನೋಡಿ
ಅಂಬುಲಿ ಪಾಲ್ಸ ಹ ಹ ಗೊತ್ ಗೊತ್ತು. ಹ್ಮ್
ಅದನ್ನು ಮುಗ್ಸ್ ಬಂದು ನೆಕ್ಸ್ಟ್ ಅಜಂತ ಎಲ್ಲೋ ರಕ್ ಹೋದಿವಿ.
ಅಜಂತ ಎಲ್ಲೋರ ಹಾ ಹಾ ಹಾ ಚಲೋ ಐತಲ್ಲ ಅದು.
ಹ್ಮ್ ಚಲೋ ಅದ ವಾಸ್ತು ಶಿಲ್ಪ ಬಾರಿ ಅದ ಅಜಂತ ಎಲ್ಲೋರದಲ್ಲಿ ಅದನ್ನ ಅಜಂತ ಎಲ್ಲೋರ ಮುಗಸ್ಬಂದ್ ಬಂಗ್ರಾಪುರ್ದಾಗ ವಿಟ್ಟೆಲ್ಲರು ಮನಿ ದೇವಸ್ಥಾನ ಇದೆಯಲ್ಲ.
ಹ್ಮ ಹ್ಮ್ ಹ್ಮ್
ಆ ದೇವಸ್ಥಾನಕ್ಕೆ ಓದವಿ.
ಅಲ್ಲಿ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಪುನಃ ಬಂದಿದ್ವಿ. ಪುನಾದಲ್ಲಿ ಪುನಾದಲ್ಲೇ ಇದ್ದೀವಿ ಈಗ ಪುನಾದಾಗ ಏರ್ಪೋರ್ಟ್ದಾಗ ಇದೀವಿ ಈಗ ವಿಮಾನ ನಿಲ್ದಾಣದಲ್ಲಿ.
ಅಂದ್ರೆ ನೀವು ವಿಮಾನ ಮುಖಾಂತರ ಹೊಂಟಿದೀರ.
ಕಟ ವಿಮಾನದಾಗ್ ಹೊ ತಿವಿ.
ಮಾನದಲ್ಲ ಹಾ ಅದು ಅದೆಷ್ಟು ಅದು ಅದಾರದ್ದು ವೆಚ್ಚ
ವ ಅದು ವಿಮಾನದಾಗ ನಾವು ಈಗ ಪುಣೆ ಇಂದ್ರ ಶ್ರೀನಗರ ಕೊಂಟಿವಿ ಜಮ್ಮು ಕಾಶ್ಮೀರ್ಗೆ ಅದು ಸುಮಾರು ಇಪ್ಪತ್ತು ಸಾವಿರ ಒಬ್ಬೇರ್ಗೆ
ಎಷ್ಟು ಹತ್ ಸಾವಿರ
ಇಪ್ಪತ್ತು ಸಾವಿರ ಅದ.
ಇಪ್ಪತ್ತು ಸಾವಿರ ಹಾ ಹಾ ಹಾ ಅಂದ್ರ ಹೋಗಕ ಅಂದ್ರ ಹೋಗ್ಲಿಕ್ಕೆ ಅಷ್ಟೇ
ಹೋಗ್ಲಿಕ್ಕೆ ಅಷ್ಟೇ
ಹಾ ಹಾ ಹಾ
ಜಮ್ಮು ಕಾಶ್ಮೀರಕ್ ಬಂದಿವ ಈಗ ಈ ಜಮ್ಮು ಕಾಶ್ಮೀರಕ್ ನಾಳ ವಿಮಾನಕ್ ಕಾಯಕತೀವಿವಾಗ
ಹಾ ಹಾ
ವಿಮಾನದ ಮುಖಾಂತರ ಜಮ್ಮು ಕಾಶ್ ಶ್ರೀನಗರ
ಹ್ಮ್ ಹ್ಮ್
ಶ್ರೀನಗರ್ ಒಂದೆರಡು ಪ್ಲೇಸಸ್ ನ ನೋಡ್ತೀವಿ. ಒಂದೆರಡು ಪ್ಲೇಸ್ ಮುಗಸೊಂಡ ನೆಕ್ಸ್ಟ್ ಡೆಲ್ಲಿಗ್ ಬರ್ತೀವಿ ಹ್ಮ್ ದೆಲ್ಲಿ ಕೆಂಪುಕೋಟೆ. ಕೆಂಪು ಕೋಟೆ ನೋಡ್ ಮತ್ತೆ ಹೈಕೋರ್ಟ್ದಲ್ಲ
ಹಾ ಹಾ
ಹೈಕೋರ್ಟ್ನ ನೋಡಿ ನೆಕ್ಸ್ಟ್ ಆ ಉತ್ತರ ಪ್ರದೇಶಕ್ಕೆ ಹೋಗ್ಬೇಕ ಅನ್ನೋದ
ಉತ್ತರ ಪ್ರದೇಶ್ ಅದು ವಿಮಾನದ ಮುಖಾಂತರ ಹೋಗ್ತಿರ
ಇಲ್ಲ ರೈಲ್ವೆ ಮುಖಾಂತರ ಹೋಗ್ತವಿ ಅಲ್ಲೇ ಬಾಜು ಬಾಜು ಇದಲ್ಲ ಮತ್ತೆ ವಿಮಾನಕ್ಕೆ ಸಿಕ್ಕ ಪಟ್ಟೆ ದುಡ್ಡು ಖರ್ಚಆಗುತ್
ಹೌದ ಹೌದು ಹೌದು ಸಿಕ್ಕಾಪಟ್ಟೆ ದುಡ್ಡು ವಿಮಾನಕ್ಕೆ. ಹ್ಮ
ಹ್ಮ್ ಅದಕ್ಕೆ ರೈಲ್ವೆ ಎಲ್ಲಿ ಹೋಗ್ತೀವಿ. ದ ರಾಮ್ ಮಂದಿರ್ ಗೊತ್ತಲ್ಲ ನಿಂಗೆ.
ಹಾ ರಾಮ ಮಂದಿರ್
ಹಾ ರಾಮ್ ಮಂದಿರ್ನ ರಾಮ್ ಮಂದಿರ್ಗೆ ಹೋಗ್ತೀವಿ
ರಾಮ ಮಂದಿರ್ ಇದ ಅಲ್ಲ ಅಲ್ಲಿ ಯಾವ್ದದು ಅಯೋಧ್ಯ
ಹಾ ಅಯೋಧ್ಯಾ
ಅಯೋಧ್ಯೆೆಯೋಧ್ಯೆ ಹೌದು ನಾನು ಅಲ್ಲಿ ಹೋಗಿದ್ದೆ
ಹಾ ಯಾವಾಗೂ ಇದ್ದೇವೆ
ನಾನ್ ಒಂದ ಇಯರ್ ಆಯ್ತ ಈಗ
ಕಪಡಡೆ
ಹ ಹೌದ ಹೌದು ತುಂಬಾ ದುಡ್ಡು ಖರ್ಚಾಗುತ್ತೆ ಹ್ಮ್ ಹ್ಮ್
ಅದೇ ರ ರಾಮ ಅಯೋಧ್ಯೆ ಮು ಮುಗಸ್ಕೊಂಡು ಅಲ್ಲ ಮಹಾಕುಂಭ ನಡೀತಲ್ಲ ಪ್ರಯಾಗರಾಜು
ಹಾ ಹೌದ ಹೌದು ಪ್ರಯಾಗ್ರಾಜ್ ಅದು ಮೊೆ ಅದು ದು ಎಷ್ಟೋ ವರ್ಷಕ್ಕೊಮ್ಮೆ ಆಗುತ್ತ ಅಂತಲ್ಲ ಹೌದೌದು ಹೌೌದು ಅದು ಹೋಗ್ಲೇಬೇಕು ಬಿಡಪ್ಪಾ
ಹ್ಮ್, ನಾವು ಅಲ್ಲಿ, ಸ್ವಲ್ಪ ಹೋಗಿ ಮತ್ತೆ ಕೇದಾರ್ನಾಥ್, ಗೊತ್ತ? ... ಗೊತ್ತಲ್ಲ ನಿಂಗೆ
ಹ, ಹಾ, ಕೇದಾರ್ನಾಥ, ಹೌದೌದು ಅಲ್ಲಿ ಮೆಟ್ಲುಗೆ. .. ಪ್ರಭಲ ಹೌದು ಹೌದು ಕೇಳಿದೀನಿ ಹಾ ಹಾ
ಅಲ್ಲಿ ಹೋಗ್ಬೇಕ ಅನ್ನೋದು ಪ್ಲಾನ್ ಅದ
ಆಯ್ತಾಯ್ತು ಹೋಗಿ ಬನ್ನಿ ಮತ್ತ ಅಲ್ಲಿವರೆಗೂ ಹೋಗಿದ್ದೀರಾ
ಹ್ಮ್ ಅದನ್ನ ಮುಗಸಂದು ತಾಜ್ಮಹಲ್ ನಮ್ ಶಾಜಹಾನ್ ಕಟ್ಸಿಯರ್ ಅಲಾ ತಾಜಮಹಲ್
ಅದು ಚೊಲೋ ಇದೆ
ಹ್ಮ ಅದ್ನ್ನು ಬೇ... ನತೇವಿ ಅದನ್ನ ಭೇಟಿ ನೀಡಿ ನೆಕ್ಸ್ಟ್ ಈ ಕಡೆ ಬರ್ತೀವಿ ಹ ನಮ್ಮ ಡಾರ್ಜಿಲಿಂಗಗೆ ಬರ್ತೀವಿ
ಹೌದಾ ಹ್ಮ್
ಲ್ಲಿ ಸ್ನೋಫಾಲ್ ಆಗುತ್ತಂತೆ
ಹಾ ಹಾ
ಅದು ಹಿಮಾಬೀಳತಲ
ಹ ಹಿಮ ಹಿಮ ಮೇಲಿ ಮೇಲಿಂದ ಹಿಮ ಬಳುತ್ತ
ಹಾ ಮೇಲೆೊಂದು ಮಳ ತ್ತಲಾ ಅಲ್ಲಿ ಬಂದು ನೋಡ್ತೀವಿ ಮತ್ತೆ ತ್ರಿ ತ್ರಿಪುರಾ ತ್ರಿಪುರಾಗ ವಿಿ
ಹ ಬಸ್ ಮುಖಾಂತರ ಅಲ್ಲಿ ಹಿಮಾವಳ ಅಲ್ಲಿ ತುಂಬಾ ಹಾ ಚಿಳಿ ಮಾರ್ಯ
ಹಾ ಸಿಕ್ಕಾಪಟೆ ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ಅರುತ್ತ
ಮರ ಹಷಾರ ಆ
ಹ ಅದೇಾ ಜಾಕೆಟ್ ಎಲ್ಲ ತಗೊಂಡ ಜಾಕೆಟ್ ತಗೊಂಡ್ ಹೋಗ್ತವಿ ಅಲ್ಲಿ ತ್ರಿಪುರಾ ಅಸ್ಸಾಾಮ ಸ್ವಲ್ಪ ತಿರುಗಾಡ್ತವಿ ಅಲ್ಲಿ ಸ್ವಲ್ಪ ನಮ್ಮ ನಮ ್ರೆಂಡ್ ಕೆಲಸ ಅದಂತ ಫ್ರೆಂಡ್ ಅಂದ್ರೆ ಫ್ರೆಂಡು ಫ್ರೆಂಡ್ ಅದಾರಂತ ಅಲ್ಲಿ
ಹ್ನ್ ಅಲ್ಲೇ ಕೆಲಸ ಮಾಡ್ತಾರ ಅವರು
ಹ್ಮ್ ಅವ್ರು ಐ ಎಸ್ ಆಫೀಸರ್ ಅದ
ಓಹೋ ಹೋ ಚಲೋ ನ ಆಯ್ತಲ್ಲ ಮತ್ತ
ಹ್ಮ್ ಅದ್ಕ್ ಅವ್ರಿಗೆ ಭೇಟಾಗಿ ಬರ್ಬೇಕು
ಹಾ ಹಾ ಹಾ
ಅವ್ರಿಗೆ ಭೇಟ ಆಗಿ ನೆಕ್ಸ್ಟ್ ಡೈರೆಕ್ಟ್ ಟು ಒಮ್ಮೆ ರಾಂಚಿಗ್ ಬರ್ತೀವಿ ರಾಂಚಿ
ಇನ್ಯ ಇನ್ನೆಂತ ಪ್ಲೇಸ್ ಇದೆ
ಅಲ್ಲಿ ಇ ಇಡಿಯ ಮತ್ತು ಅಫ್ಘಾನಿಸ್ತಾನ ಓಡಿಯಿ ಮಾಚ್ ಅ ಐವತ್ತು ತೂರ್ ಮ್ಯಾಚ್ ಅವನು ಟಿಕೆಟ್ ಬುಕ್ ಮಾಡಿದ್ದೀವು ನಾವು
ಹೌದು ಇಲ್ಲಿ ಈಗಿ ಟಿಕೆಟ್ ಇದು ಮಾಡ್ಬಿಟ್ಟಿದ್ರ ನೀವು
ಹ್ಮ್ ಮತ್ತೆ ಸಿಂಕಟೆ ಟಿಕೆಟ್ ಸಿಗಲ್ಲಲ್ಲ ಅವತ್ತು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಿ ನಾವಲ್ಲ ಹಾಗ
ಹ ಹಾ -ಹಾ
ಟಿಕೆಟ್ ಬುಕ್ ಮಾಡಿ ಆ ಮತ್ ಮ ಒಂದ ದಿವ ಮ್ಯಾಚ್ ನಾವ್ ಒಂದ್ ತಿಂಗಳ ಮತ್ತು ಒಂದು ತಿಂಗಳು ಪ್ಲ್ಯಾನ್ ಮಾಡಿದ್ದೀ ನ ಎಲ್ಲ ಟ್ರಿಪ್ ಪ್ಲ್ಯಾನು
ಹ ಹೌದೌದ ಹೌದು ಹೌದು ಬುಡ ಮಾರ ಅಷ್ಟ ಟೈಮ್ ಹೋಗುತ್ತ ಅಷ್ಟು ಸಮಯ ಹೋಗು
ಅದೇ ಒಮ್ದ ಮತ್ತೆ ಈಗೇ ತಿರುಗಾಡ್ತಿದ್ವಲ್ಲ ಒಮ್ಮೆ ತಿರುಗಾಡ್ ಬಂದ್ಬಿಡಮ ಅಂತ ನಮ್ದು
ಹೌದು ಮ ತ್ತೆ ದುಡ್ಡು ಖರ್ಚು ಮಾಡಿ ಅಲ್ಲಿ ಹೋಗೋದ ತ್ಯ
ಹ ಹಾ ಅಲ್ಲೇ ರಾಂಚಿಯಿಂದ ಕಲ್ಕತ್ತಾಗ ಹೋಗ್ತೀವಿ ಮತ್ತೆ ಕಲ್ಕತ್ತಾಲ್ ಕಲ್ಕತಾ ವೆಸ್ಟ್ ಬಂಗಾಲ್ ಪಚ್ಚಿ ಮಂಗಾಳ ಅಲ್ಲೊಂದ ಸ್ವಲ್ಪ ಪ್ಲೇಸಸ್ ನೋಡಿ ಮತ್ತೆ ಮಧ್ಯಪ್ರದೇಶಕೋಗ್ಗಿ ಬರ್ತೇವಿ
ಮಧ್ಯ ಪ್ರದೇಶ್ ಹ ಹಾ
ಪ್ರದೇಶಗೂ ಒಂದು ಮೃಗಾಲಯದ
ಮುೃಗಾಲಯ ಹಾ ಎಂತ ಮುೃಗಾಲಯ ಅಂದ್ರೆ ಇದು ಪ್ರಾಣಿಗಳೆಲ್ಲ
ಹಾ ಅಲ್ಲಿ ಫೇಮಸ್ ಅದ ಅಂತೆ
ಹಾ -ಹಾ- ಹಾ ಅಂದ್ರೆ ಹಾ -ಹಾ
ಕು ಅದ ಕ ಅಲ್ಲಿ ನೋಡಿಬರ್ತೀವಿ
ಹಾ- ಹಾ- ಹಾ
ಮಧ್ಯಪ್ರದೇಶಿಗೆ ಬಂದು ವಾಪಸ್ಸು ತೆಲಂಗ ಹೈದ್ರಾಬಾದಿಗೆ ಬರ್ತೀವಿ
ಹೈದ್ರಾಬಾದ್ ಹೌದು ಇಲ್ಲೇ ನಮ್ಗೆ ಇದಕ್ಕೆ ಸನಿ- ಸನಿಪ್ಗುತ್ತ ಅದು ವಾಪಸ್ ಈ ಕಡೆ ಬಂದ್ಬಿಡದ
ಕಾಲೇಜಿಗೆ ಸಮಯಪ ಆಗತ್ತಲ್ಲ
ಹಾ- ಹಾ
ಇಲ್ಲ ಹೈದರಾಬಾದ್ಲ್ಲಿ ಶಿರ್ಸೆಲ ಗುಡ್ಡ ಇರ್ಬೇಕಲ್ಲ ಶಿರ್ಸೆಲಾ ಮಳ
ಹಾ ಹೌದು ಶ್ರೀ ಶ್ರೀ ಸೆಲಮ್ಮಮ್ಮ ಮಲ್ಲಿಕಾರ್ಜುನ ಹ ಹಾ
ಹ್ಮ್ ಅಲ್ಲಿ ಸ್ವಲ್ಪ ದ ದರ್ಶನ ಮಾಡ್ಕೋತೀವಿ ಸರ್ಸಲ್ ಮಲ್ಲಿಕರ್ಜಿನ ಒಂದು ಇಲ್ಲ ಅದು ಲಾಷ್ಟಟ್ ಇಲ್ಲ ಮತ್ತೆ ತಿರುಮಳಕ್ ಬರ್ಬೇಕಲ್ಲ ತಿರುಪತಿಗೆ ಮತ್ತೆ ಅಲ್ಲಿ ಮಠ ಹೋಗ ತಿರುಪತಿ ಒಂದ
ಹೌದೌದುರಿ ಪತಿ ಮುಗಿಸಕೊಂಡು ಹೆಂಗ ಶೇಸಲ ಮಂದ್ ಬಿಡಲಾ
ಹಾ ಚನಿ ಆಗುತ್ತೆ ನಂಗಾದ್ರೆ
ಹಾ ಹಂಗಾದ್ರೆ ಸನಿ ಆಗತ್ತ
ಹ್ಮ್ ಅದ ಅನ್ನೊಂದು ಮುಗಸೊಂದು ಅಲ್ಲಿ ಹೈದರಾಬಾದ್ಾಗ ಚ ಮನ ಮು ಒಂದು ಬಿರಿಯಾನಿ ತಿಂದು್ ಬರ್ಬೇಕಲ್ಲ ಮತ್ತೆ ಹೈದ್ರಾಬಾದ್ಗೆ
ಚಲಲ್ಲ ಫೇಮಸ್ ಹೆಸರುವಾಸಿ ಹ ಹ್ಮ್ ಹ್ಮ್ ಮತ್ತೆ ಇದು ಹೈದ್ರಾಬಾದ್ ಾದಲ್ಲಿ ಇದು ರಾಮೋಜಿ ಚಿತ್ರ ಮಂದಿರ ಇದೆಲ್ಲ
ಹಾ ಹೌದು ಕೇಳಿದ್ದೀನಿ ನಾನು ಹೌದು ನನ್ ನೆನಪೇ ಅಲ್ಲ ಅದ್ನು ಅಲ್ಲಿ ಹೋಗಿ ಬರ್ತೀವಿ ಹಂಗಾದ್ರ ಎಷ್ಟ
ಅ ಚಲೋ ಮಾರೆೆ ಒಬ್ಬರಿಗೆ ಒಬರಿಗೆ ಪ್ರವೇಶ ಪೇ ಹನ್ನೆರಡುನೂರು ಆರುತ್ತೆ
ಹನ್ನೆರಡು
ಹ ಒಂದ್ ದಿವ್ಸ ಪೂರಾ ಅಲ್ಲೇ ಅಡ್ಡಾಡ್ಬೇಕು ಅಂದ್ರೆ ಅಲ್ಲೇ ಊಟನೂ ಅಲ್ಲೇ ಒಳಗೆ ಸಿಗುತ್ತೆ ಇಲ್ಲ ಇಲ್ಲ ಅಲ್ಲಿ ನಾವು ದುಡ್ಡು ಕೊಡ್ತಗೋಬೇಕು ಒಂದ ಒಂದು ಒಂದು ಪ್ಲೇಟ್ಗೆ ಆರ್ನೂರು ರೂಪಾಯಿ
ರ ಸಕ್ಕಪ್ಪ
ಸಿಕ್ಕಾಪಟ್ಟೆ ದುಡ್ಡ ಉಪ್ಪ ಮರ ಅಲ್ಲೇ ನೀ ಹೊರಗಿಂದ ಏನಾದ್ೂ ಒಯದ್ ಬಿಡಿ
ಹ್ಮ್ ಭಲವದಾನ್ನಕ್ಕೆೆ
ತಿನ್ನು ನಾವ್ ಎಲ್ಲ ಅಲ್ಲಿ ಹೊರಗ್ ಸಿಗ್ತಾ ಹೊರಗೆ ಒಯ್ದ್ ಬಿಿಡಿ ಇಲ್ಲಿ ಒಳಗ ಬಾಳ ತುಟ್ಟಿ
ಹ್ಮ್ ಹ್ಮ್ ಹ್ಮ್ ಹೈದ್ರಾಬಾದ್ ಮುಗಸೋಂದು ಮತ್ತೆ ಬೆಂಗ್ಗಳೂ ಅದೇ ಹೈದ್ರಾಬಾದ್ ಮುಗಸೋಂದು ಬೆಂಗಗಳೂರಿಗೆ ಬರ್ತವಿ ಮ್ಮ ಮ ಬೆಂಗಳೂರಲ್ಲಿ ಲಾಲ್ ಚ ಲಾಲ್ಬಾಗು
ಹಾ ಹಾ
ಸ್ಕಾನ್ ಟಂಪಲ್ ರಧಾಕೃಷ್ಣ
ಹ್ಮ್ ಹ್ಮ್ ಹ್ಮ್ ಮೈಸೂರು ಚಾಮಂಡೆ ಬಟ್ಟಟ್ಟ ಮೈಸೂ ಶುರು ಇದು ರೀ ಅರಮನೆ ಅರಮನೆ ಒಂದು ಚೆನ್ನಾಗಿದೆ
ಟ್ಟಿದ್ವಿ ಅರ ಮನೆ ಬಂದು ಹೋಗ್ತೀವಿ
ಹಾ
ಆರಾಮ್ ಮನೆಗೆ ರಾತ್ರಿ ಸಮಯದಲ್ಲಿ ಹೋಗ್ತೀವಿ ರಾತ್ರಿ ಸಮಯದಲ್ಲಿ ಹೋದ್ರೆ ಲೈಟ್ ಪೈಟ್ ಎಲ್ಲ ಇರ್ತವಲ್ಲ ಹ್ಮ್ ಅದ್ಕ ಲೈಟ್ ಎಲ್ಲ ತ ಚೆನ್ನ ಂತ ಆ ಕಡೆ ಅಂದ್ರೆ ಮೈಸೂರ್ ಹಂದ್ರ ಡೈರೆಕ್ಟ್ ಹುಬ್ಳ್ಳಿಗ್ ಟ್ರೈನ್ ಹತ್ತವಿ ಟ್ರೈನಗ್ ಬರ್ತೀವಿ ಹುಬ್ಬಳ್ಳಿಯಲ್ಲಿ ಮತ್ತೆ ಇಸ್ಕಾನ್ ಟೆಂಪಲ್ ಭೇಟಿ ನೀಡ್ತೀವಿ ಇಸ್ಕಾ ಟಪ್ಪಲ್ ಭೇಟಿ ನೀಡಿ ಸಿದ್ಧಗಂಗಾ ಕಟ್ಟ
ಹೌದೌದು ಲಾಸ್ಟ್ ನಿ ಮೂರತ್ತು ಧಾರವಾಡಲ್ಲ ಹ್ಮ್ ಹ್ಮ್ ಹ್ಮ್್ಮ ಆಯ್ತು ತುಮಹಾರ ಆರಾಮ ಇದ್ ಬಿಡ್ರಿ ಹ್ಮ್ ಆಯ್ತಾಯ್ತು ನಮ್ದು ಸ ಸಮಯ ಆಯ್ತು ಹಾ ಹಾ